ಹಾ ಆರಾಮದೀರಾ?
ಹಾ ಆರಾಮದ್ದಿವ್, ನೀವ್ ಆರಾಮದಿರಿ?
ಹಾ ನಾವು ಆರಾಮದಿವ್ ಬಿಡ್ರಿ ಕಾಲ್ಲೆ ಮಾಡಿಲಲ್ರಿ ಬಾಳ್ ದಿನ ಆಯ್ತು
ಅ ನಾವು ಸ ಏನ ಬಂದು ಮಾಡಿ ಟೈಮ್ ಆಗಿರಲ್ಲಲ್ಲ. ಲಾಸ್ಟ್ ವೀಕ್ ಮಾಡಿದ್ದೇ ನಿಮ್ ಮಗಳ್ ಎತ್ತಿ ಹ ನೀವ್ ಎಲ್ಲೊ ಹೊರಗಡೆ ಇದ್ದೀರಾ ಅಂತ.
ಹೌದನ್ರಿ
ಹ್ಮ್ ಹ್ಮ್
ಏನ್ ಮಾಡ್ ತಾ ಇದ್ರಿ ಏಗ್ ಐತಿ. ನಿಮ್ ಊರಿಂದು ಸುದ್ದಿ ಸಮಾಚಾರ
ಈ ಸಮಾಚಾರ ಏನಿಲ್ಲ ಈಗ್ ಬಾ ಆಗಲೇ ಟ್ಯೂಟಿ ಇಂದ ಬಂದ್ವಿ ಬಂದು ನಮ್ಮ ಊರಗ ಮೊರಮ್ಮಂದು ಇದು ಮಾಡ್ತಾರ ಅದಕ್ಕೆ ನಾವ್ ನೋಡಕಂತ ಹೋಗಿದ್ವಿ
ಹೌದಾ ಈಗ ಏನ್ ಜೋರ್ ಮಾಡ್ತಾರ ಮೊರಮ್ ಹಬ್ಬ ನಿಮ್ ಊರಲ್ಲಿ.
ಅಯ್ ಫುಲ್ ಗ್ರ್ಯಾಂಡ್ ಮಾಡ್ತಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟು ಹಿಂದುಗಳ ಸೆಲೆಬ್ರೇಟ್ ಮಾಡ್ತ ತರ್ ಮೊರಂ ಹಬ್ಬ ನಮ್ ಊರಾಗ್ ಸುತ್ಮುತ್ಲ ಹಳ್ಳಿಯಾಗ ಎಲ್ಲಾ ಹ್ಮ್ ಡೋಲಿ ಯೋಗ ಮಾಡ್ತಾರಲ್ಲ ದೇವ್ರುನ್ ಕುಂಡ್ಸಿ ಆ ಈಗ್ ಆಲ್ರೆಡಿ ಮೊನ್ನೆ ಗುದ್ಲಿ ಹಾಕ್ ಈ ಆ ಕುಣಿ ತೆಗದರ್ ತವಾ ಹ ಅದೇ ಹುಡ್ಗುರೆಲ್ಲ ಸಾಯಂಕ್ ಎಲ್ಲ ಅಲ್ಗೆ ಬಾರ್ಸದು ಅದೆಲ್ಲಾ ತರ ಏನೋ ಇದು ಇರ್ತಾವ ಆಮೇಲೆ ಹಾಂ ಒಂದ್ ಯೋಳ್ ಎಂಟ್ ದಿವ್ಸ ಆ ಫುಲ್ ಜೋರ್ ಇರ್ತದ್
ಹೌದಾ ಊರಿಂದ ಎಲ್ಲಾ ಬರ್ತಾರಾ ನಿಮ್ ತಂಗಿ ನಿಮ್ ತಮ್ಮರ್ ಎಲ್ಲಾರೂ
ಹಾಂ ಬರ್ತಾರೆ ಹೇಳೀನಿ ಅ ಯಾರಾರಿಗೆ ಸುಟಿ ಇದ್ರ ಬಂದ್ ಹೋಗ್ರಿ ಅಂತ್ ಹೇಳಿ
ಹಾಂ
ನೋಡಾಕ್ ಚೆನ್ನಾಗಿರ್ ಬೇರೆ ಎಲ್ಲಿ ಇರೋಂಗಿಲ್ಲ ಸಿಟಿ ಒಳಗೆ ನಿಮ್ ಏ ಮೂರಮ್ಮ ಅಂದ್ರೆ ಏನ್ ಗೊತ್ತಾಗಲ್ಲ ಹಂಗೆ ಸುಮ್ನ ಆ ಏನೋ ಅಲ್ಲಿಟ್ ಇಲ್ಲಿಟ್ ಏನೋ ಕಾಣುಸ್
ಬಟ್ ನಮ್ಮೂರಾಗ್ ಹಂಗಿರಲ್ಲ ಬ ಇರ್ಲಿ ಒಂಥರ ಡಿಫ್ ಫ್ರೆಂಟಾಗಿನೊ ಮೆರವಣಿಗೆ ಮಾಡ್ತಾರ ಎಲ್ಲಾ ಮಾಡ್ತಾರ. ಹಾಂ ಎಲ್ಲ ಚೆನ್ನಾಗಿರುತ್ ಊರ ಜನ ಎಲ್ಲಾ ಬಂದಿರ್ತಾರ ನೋಡಕ
ಹ್ಮ್
ಡೋಲಿ ಅಂತ್ ಮಾಡ್ತಾರ ಸ್ಪೆಷಲ್ ಆಗಿ ಡೋಲಿ ಡೋಲಿ ಗೊತ್ತೇನ್ರೀ ನಿಮ್ಗ್?
ಡೋಲಿ ಇಲ್ಲ ಬಿಡ್ರಿ ಅದು ದೇವ್ರು ಮಲ್ವಾಲಿದ್ದು ದೇವ್ರು ದೊಡ್ ದೊಡ್ಡದ್ ಮಾಡಿರ್ತಾರಲ್ಲಾ ಅದು ಗೊತ್ ತು. ಇದು ಡೋಲಿ ಅಂತ ಗೊತ್ತಿಲ್ಲ ನಮ್ಗೆ.
ಬೇರೆ ಊರಗೆೆಲ್ಲ ಆತ್ತಾಯ ಓಡಾಡ್ತವು ನಮ್ಗೂರಾಗ ಡೋಲಿ ಅಂತ ಮಾಡ್ತಾರ, ದೇವರು ಮುಂದೆ ಹೋಗ್ತಿರ್ತವು ಹೌದು ಡೋಲಿನ ಮಾಡಿರ್ ಆ ಡೋಲಿ ಅದ್ನೆಲ್ಲಾ ತರ್ಮಾಕೋಲ್ನಾಗ್ ಕಟಿಂಗ್ ಮಾಡಿ ಅದಕ್ಕೆಲ್ಲ ಲೈಟಿಂಗ್ಸ್ ಮಾಡಿ ಅದ್ಕೆಲ್ಲ ಕಲರ್ ಪೇಪರ್ಸ್ ಹಚ್ಚಿ ಅದುನ್ ದುರಂತಗಿ ಮಾಡಿರ್ತಾ ಮಾಡಿ ಅದ್ರ ಜೊತೆಗೆ ಹಾ ಹಾ ಬರೀ ನೀವು ನಮ್ಮ್ ಊರಿಗೆ ಒಂದ್ಸರಿ ಗೊತ್ತಾಗ್ತದೆ ಅಂದ್ರ ಒಂದು ಸಾರಿ ಫೀಲ್ ನ ಅಂದ್ರ ಗೊತ್ತಾಗ್ತದೆ
ಹಾ ಅದೇ ರೀ ಅಂದ್ರೆ ನಮ್ ಕಡೆ ಹೆಂಗ್ ಮಾಡ್ತಾರೆ ಅವು ದೇವ್ರಷ್ಟೇ ಹೋಗ್ತಾವ್ರಿ ದೇವರಿಂದಷ್ಟೇ ಮೆರವಣಿಗೆ ಮಾಡಿ ಆಮೇಲೆ ಸಾಯಂಕಾಲ ಅಹ ಅ ಮೊದ್ನೇ ದಿನ ದೇವರೆಲ್ಲಾ ಬಂದು ಭೇಟ್ಟಿಯಾಗಿ ಆಗಿ ಈಗ ದೇವಸ್ಥಾನಕ್ಕೆಲ್ಲಾ ಹೋಗಿ ಹೋಗ್ತಾವ್ರಿ
ಹಾ
ಆಮೇಲೆ
ಇಲ್ಲ ನಮ್ಮ ಇಲ್ಲ ನಂಗೆ ಅವ ನಾವಂದು ಇಲ್ಲಿ ಮೊದ್ಲೇ ದಿವ್ಸ ಇರಲ್ಲ ನಮ್ದು ಲಾಸ್ಟ್ ದಿವ್ಸ ಕೊನ ದಿವ್ಸ ಇತ್ತತಲ್ಲಾ ಮೂರಂಗ ಕೊನೆಯ ದಿನ ಅಂತ ಇರುತ್ತಲ್ಲ ಅವತುನ್ದುಸ್ ಅದ್ಕೆ ಗ್ರಾಂಡರ್ ಅಂತ ದೇವ್ರ ಹೊಳಿಗ್ ಹೋಗುವ ಅಂತ ಹೊಳಗ್ ಹೋಗ ಅಂತರ್ ಕೋತಾರೆ ನಿಮ್ ಊರಗ್ ಒಳಗ್ ಹೋಗ್ತರ್ ಅಂತಾರ ಏನಂತಾರ
ಹಾ ಹಾ ಒಳಗ್ ಹೋಗ್ತವೆ ಅಂತಾರೀ ರಾತ್ರಿ ರಾತ್ರಿ ಎಲ್ಲಾ ದೇವರು ಭೇಟಿಯಾಗಿ ಹ್ಮ್
ಹ ಅದ ಏನಾಗ್ತವೆ ಬೇರೆಯವ್ರಾಗ ಹಂಗ ಸುಮ್ಮ್ ದೇವರು ಅಷ್ಟೇ ತಮ್ ತಮ ಇದು ಹೋಗ್ತವಲ್ಲ ಇಲ್ಲ ನಮ್ಮ್ಊರಗ ಬ್ಯಾರೆ ಟೈಮ್ ದೇವ್ರಲ್ಲ ಬೆಟಕ್ ಅಂತ ಮತ್ತತ್ ಯಾವ ನಮಮ್ಮನಾಗ ಎಲ್ಲ ದೇವಸ್ಥಾನ ಅದವು ಗ್ರಾಮದೇವತಿ ಮತ್ತೆ ಎಲ್ಲಾ ದೇವರದ ಒಲ್ಲ ಆ ದೇವ್ರನ್ನೆಲ್ಲ ಬೆಟ್ಟು ಗಟ್ಟ ಆಗಿ ಎಲ್ಲಾ ಇದ ಮಾಡ್ಕೊಂಡು ಚೆಂದ ಮಾಡ್ತಾರ ಎಲ್ಲಾ ಮಾಡಿ ಕಡೆ ಹೊಳಗ್ ಹೋಗ್ತಾವ ಹೊಳಿಗ್ ಹೋಗಿ ಹ ಅವವತ್ತಿನ ದಿವ್ಸ ಎಲ್ಲಾ ನಾನ್ ವೆಜ್ ಇದು ಮಾಡಿರ್ತಲ್ ನೈವೇದ್ಯ ಅ ದೇವ್ರು ಹೊಳಿಗ್ ಹೋಗ ಒಂದು ಮತ್ ಇದ ಮಾಡ್ತಾರಲ್ಲ ಅವಾಗ ಅದನ್ನ ಹೊದಕಿ ಹಾಕಿಸಿ
ಹ್ಮ
ಹ ಪ್ರಸಾದ ಊಟ ಮಾಡೋಣ ಅಲ್ಲಿ ಅಂದ್ರೆ ಅಲ್ಲಿಊರಿಗೆ ಊಟ ಮಾಡಂಗ ಯಾರು ಆಲ್ಮೋಸ್ಟ್ ಅಲ್ಲ ಹ ಹೋಗ ಬಂದ ದೇವ್ರಗ್ ಹೋಗಿ ಬಂದಿಂದ ಹೋಗಿ ನೈವೇದ್ಯ ರೆಡಿ ಮಾಡಿರ್ತಾರ ಮನ್ಯಾಗ ಹಂಗೆ ಮಾಡ್ತಾರ ಶಂಗೆ ಅಂದ್ರ ಗೊತ್ತ ನಿಮಗೆ
ಹಾ ನಾವು ಚಂಗ್ಯ ಮಾಡ್ತೇವ್ರಿ ಮದ್ಲಿನೂ ಮಾಡಿರ್ತೇರಿ ನಾವ್ ಏನ್ ಫಸ್ಟ್ನ ದಿನ ಮದ್ಲಿ ಮಾಡಿ ಬದ್ನಿ ಕಾಯಿ ಪಲ್ಯಗ ಮಸೂತಿಗ್ ಹೋಗಿ ಕೊಟ್ ಬರ್ತೇವ್ರಿ
ಹಾ ಹಾ
ಮ ಮರನೇ ದಿನ ಚಂಗ್ಯಾ ಮಾಡಿ ಆಮೇಲೆ ನಾವು ಸ್ವಲ್ಪ
ಇಲ್ಲ ನಮ್ಮ್ ಊರಾಗ ಏನ ಇದ್ರು ಬರಿ ನಾನ್ವೆೆಜ್ ಅಂದ್ರ ಇದು ಕುರಿಪಲ್ಯ ಅಂತಾರವಾ ಟೆಗರು
ಹಾ ಹಾ ಹಾ ಹಾ ಗೊತ್ತಾಯ್ತ ಆಯ್ತು
ಮತ್ತ ಇಿಲ್ಲ ಏನು ಚಿಕನ್ ಆದಿದೆ ಓನ್ಲಿ ಟಗರ್ ಪಲ್ಯ ಮಟನ್ ಮಟನ್ ಪಲ್ಯ ಮಟನ್ ಹ್ಮ ಮಟನ್ ಅಷ್ಟಒಂದು ಮತ್ತ ಚಿಕನ್ ಅ ತಗೊಂಡು ಹೋಗ ಮಾಡಲ್ಲ ಯಾರು ಒನ್ಲಿ ಮಟನ್ ಅಷ್ಟೇ ಮಟ್ಟನ್ ತಗೊಂಡು ನೈವೇದ್ಯ ಮಾಡಿ
ಹ್ಮ್ ನಿಮ ನಿಮ್ ಕಡೆ ಮಾದ್ಲಿ ಮಾಡೋದಿಲ್ಲಏನ್ರಿ ಫಸ್ಟ್ನೇ ದಿನ
ಮಾದ್ಲಿ ಮಾಡಿರ್ತಾರ ಏನ್ ನನ್ಗೆಷ್ಟ ನೆನಪಿಲ್ಲ
ಹೌದು ಹೆಣ್ಮಕ್ಳ ಯಾದೂ ಗೊತ್ತಾಗತಿ ನಿಮಗ್ ಗೊತ್ತಯಾ ಹಾ ಹಾ ಹ ಹಾ
ಮ ಮಾಡಿರ್ತಾರ ಅಂತ ಅನ್ಸತ್ ನನ್ನ ಅನ್ಸ ಮಟ್ಟಿಗೆ
ಹಾ ಹಾ
ಲಾಸ್ಟ್ ದಿವಸದ ಅಂದ್ರ ನೆನ್ಪೈತಿ ಯಾಕಂದ್ರ ಹೋಗಿ ಕೊಟ್ಟ ಬರಬೇಕಲ್ಲ ರಾತ್ರಿ ಊಟ ಹಸಿವಆಗಿರ್ತತಿ
ಹಾ ನೀವೇ ಹೋಗಕೊಟ್ಟ ಬರ್ತೀರೇನೋ
ಹ ಹಾ ನಾವು ಯಾಕಂದ್ರ
ಹಾ ಅ ಅದಕ್ಕೆ ಅದ ಒಂದೇ ನಿಮಗ್ ನೆನಪಿದೆ.
ಹ್ಮ್ ಯಾಕಂದ್ರೆ ರಾತ್ರಿ ಎಲ್ಲರೂ ಹೋಗಿ ಕೊಟ್ಟ ಬಂದ್ರ ಊಟದ ಮುಂದ.
ಹಾ ಹಾ ಹೌದೌದು.
ಹ ಹಾ ಬ ಬರೀ ಎಲ್ಲಾರ. ಸರಿ ಮೋರಮ್ ಹಬ್ಬಕ.
ಹಾ ಬರ್ತೆವಿ ಬರ್ತೆವಿ ರಿ. ನಮ್ದು ಇರ್ತತಲ್ಲ ರೀ ಮೊರಮ್ಮ ಹಬ್ಬ ನಮ್ದು ಊರಲ್ಲಿ ಮಾಡ್ತಾರೀ ನಮ್ಮಲ್ಲೂ ಅಹ ಎಲ್ಲಾ ಮುಸಲ್ಮಾನ್ರು ಆತು ಹಿಂದೂಗಳು ಆತು ಎಲ್ಲಾ ಸೇರಿ ಅವರು
ಇಲ್ಲ ನಮ್ ಕಡೆ ಮುಸಲ್ಮಾನರು ಒಂದ ಕಡೆ ಬೇರೆ ನಮ್ ಊರಾಗ ನೂರಕ್ ನೂರ ಎಲ್ಲಾರ ಹಿಂದೂಗಳ ಮಾಡಿಬಿಡ್ತಾರ ಹಬ್ಬಾ. ಆಮೇಲೆ ಸುತ್ತಮುತ್ತಲ ಹಳ್ಯಾಗ್. ಗ್ರ್ಯಾಂಡ್ ಆಗ್ತವು. ಟಗರು ಬ್ಯಾಟಿಗೆ ಕೊಯ್ತಾರ ಊಟ ಹಾಕ್ತಾರ ಎಲ್ಲ ಮಾಡ್ತಾರೆ. ಇಲ್ಲ. ಬೇರೆ ಹಳ್ಯಾಗೆಲ್ಲಾ ಅಲ್ಲಿ ಆಗಂಗಿಲ್ಲ. ಎಲ್ಲ ನಮ್ ಕಡೆ ಎಲ್ಲಾ ಹಂಗ್ ಮಾಡ್ತ.
ಹೌದು. ಹ್ಮ ನಮ್ಮಲ್ಲಿ ಹೆಂಗ ಮಾಡ್ತಾರಂದ್ರೇ ನಮ್ಮಲ್ಲೇ ಎಲ್ಲಾ ಬೆಳಿಗ್ಗೆನೆ ಒಂಬತ್ತ ತರಿ ದೇವರೆಲ್ಲಾ ಎದ್ದು ಬೆಳಗ್ಗೆ ಗೆ ಅ ಅಲ್ಲಿ ಬಸವಣ್ಣನ ಗುಡಿ ಅಂತ ಐತ್ರಿ ನಮ್ಮ್ ಮನಿ ಕಡೆ
ಹ್ಮ್ ಹ್ಮ್
ಎಲ್ಲಾ ದೇವ್ರು ಎಲ್ಲಾ ಬಂದು ಒಂದ ಏನ ಇಲ್ಲ ಅಂದ್ರೆ ಒಂದ್ ಹತ್ ಹದ್ನೈದ ದೇವ್ರು ಬರ್ತಾವ್ರಿ ಅವರು. ಎಸರು. ಒಂದೊಂದ್ ತರ ಇಟ್ಟಿರ್ತಾರ್.
ಅಂದ್ರ ಒಂದ ಬಿದಿನ್ಯಾಗ್ ಒಂದೊಂದು ಕುಂತಿರ್ತಾವ. ಅವ್ರ ಅ ಒಂದ ಏರಿಯ ಅಂದ್ರೆ ಅದು ಮ ಗಿಂದ ಮಾಡಕೊಂಡ ಬಂದರತಾರಲ್ಲ. ಅವ್ರೆಲ್ಲ ಬಂದ ಕುಂತಿರ್ತಾರ ಎಲ್ಲಾರ ಕೂಡೆ ಸರಿ ಮೀಟಾಗಿ ಮತ್ತ ಹೋಗಿ ಮತ್ತ ವಾಫೀಸ್ ಬಂದಿರ್ತಾರ. ಲಾಸ್ಟ್ ಸಡೆ ಏನಿರ್ತಿದ ಲಾಸ್ಟ್ ದ ಎಲ್ಲಾ ಕೂಡ ಹೋಗ ಅಷ್ಟು ಬರ್ತ್
ಹಾ ನಮ್ಮಲ್ಲ ಒಂಗರಿ ಲಾಸ್ಟ್ ಪ್ರಶ್ನೆ ಅದ ಬಂದ ದಿನಾನ ಮೊದ್ಲೆ ಬೆಳಿಗ್ಗೆ ಹತ್ ಗಂಟೆ ಸುಮಾರ ಎಲ್ಲಾ ಬಂದು ಬೆಟ್ಟಿಯಾಗಿ ಹೋಗಿ ಮತ್ತ್ ಹೋಗಿ ಅವರು ಅವ್ರ ಜಗಕ್ಕ ಹೋಗಿ ಕುಂದಿರ್ತಾವ್ರಿ ಮತ್ತತ್ ಸಾಯಂಕಾಲ ಐದ್ ಗಂಟೆ ಸುಮಾರು ಅವ ಎಲ್ಲಾ ಬಂದು ಮತ್ತ ಇನ್ನೊಮ್ಮೆ ಎ ಬೆಟ್ಟ ಟ್ಟಿಯಾಗಿ ಜಾತ್ರಿ ತರ ಆಗಿರ್ತತ್ರಿ ನಮ್ದು
ನಮ ಆದ್ರೆ ಒಂದೊಂದು ಊರಾಗ ಒಂದೊಂದು ತರ ಹುಲಿ ವಷ ಅಂತ ಹಾಕ್ತಾರ ಹುಲಿ ಬಷ ಹಾಕ್ತ ಅ
ಹಾ ಹುಲಿ ಹಾ ಹುಲಿ ವೇಷನೂ ಆಗ್ತೀ ಅವತ್ತು ಹುಡುಗುರ್ಗೆ ಮನೇಲ್ಲ ಊಟ ಕೊಡಲ್ರಿ
ಹಾ
ಹ ಮನೆ ಮನೆಗೆ ಕಳಸ್ತಾರೀ ಹಾ ಪಕೀರನ್ ಮಾಡಿ ಮನೆ ಮನೆ ಕಳ್ಸಿರ್ತಾರ್ರೀ ಅವತ್ೊಂದ ದಿನ ಅವ್ರು ಮನ್ಯಾಗಿಿಂದ ಊಟ ಮಾಡಂಗಲ್ರರಿ ಹೊರಗಿಂದ ಊಟ ಮಾಡ್ಬೇಕಕ್ ಹುಡುಗುರು
ಹ ಇಲ್ಲ ನಮ್ ಕಡೆ ಹಂಗಿಲ್ಲ ಇಲ್ಲೇಏನ ಇಲ್ಲ ಒಂದಲಿ ಪಕ್ಕಿ ರಸ್ ಆಗಿರ್ತಾವ ಮನೆ ಮನೆಗ್ ಏನು ಕಳ್ಸಲ್ಲ ಇಲ್ಲ ಯಾರು ಹೋಗಲ್ಲ ಹಂಗೆ ಹಾ ಅವರು ಬೇರೆ ವೀಷ ಹಾಕೊಂಡಿತರ್ಲ್ಲ ಅವ್ರ ಕೆಡ್ತದ ರರೊಕ ಕೇಳ್ತಾರ ಎಲ್ಲ ಏನ್ ಒಂದ್ ಕೇಳ್ತಿರ್ತಾರ ಹಂಗ
ನಮ್ ಕಡೆ ಅವು ಏನು ಹುಡುಗರು ಇರ್ತಾವಲ್ರರಿ ಅಂದ್ರೆ ಹಳೆ ಹಿಂದೂಗಳು ಪದ್ಧತಿ ಮಾಡ್ಕೊಂಡ್ ಬಂದಿರ್ತಾರಲ್ಲ
ಹ್ಮ್
ಅವರು ನಮ್ಮ ಮನೆಿ ಕಳ್ಸಿರ್ತಾರ ಅವತ್ತು ಒಂದ ದಿನ ರಾತ್ರಿ ಮಾತ್ರ ಇದು ಊಟ ಮಾಡಸಲ್ಲ ಮನ್ಯಾಗಿಂದು ಹೊರಗಿಂದ ಆಮೇಲೆ ಅವತ್ತೊಂದ ದಿನ ಏನ ಸ್ನಾನ ಮಾಡ್ಸಲ್ಲ ಅವರು ಮಳೆಗೆ ಮನ ಅದು ದೇವರೆಲ್ಲಾ ಹೊಳಿಗ ಹೋಗ್ ಬರುತ್ತನ್ಕಾನು ಹ ಎಲ್ಲಾ ಮಕ್ಕಳು ಏ ಬಕೀ ಆಗಿ ಡಲ್ಲ ಅವ್ರು ಹಂಗ ಮಾಡ್ತಾರೆ ತಾವ
ಹ್ಮ ಎಷ್ಟೇ ಸ್ವಲ್ಪ ಒಂದೊಂದ್ ಊರಾಗ ಒಂದೊಂದ ಪದ್ದತಿ ಹಂಗೆ ಚೇಂಜಸ್ ಇರ್ತಾವ ಹಂ ಮಾಡ
ಹಾ ಹಾ ಒಂದೊಂದ್ ಊರಲ್ಲಿ ಅದು ಹಿಂದೂಗಳು ಏನು ಹೋಗಂಗಗೆ ಇಲ್ಲ ಬರ ಅವ್ರು ಮುಸಲ್ಮಾನ್ ಗಳು ಅಷ್ಟೇ ಹೋಗಿ ಮಾಡ್ಬು
ಮಸಲ್ ಮಾಡಾರ ಇದನ್ ಜಾಸ್ತಿ ಮಾಡಲ್ಲ ನಮ್ಮ್ ಹಿಂದೂಗಳನ್ನ ಇದನ್ ಮಾಡ್ತಾವ ಏನೂ ಮೊದ್ಲಗಿಂತ ಕ ಕುಡ್ಕೊ ಬಂದ್ಬಿಟ್ಟತ್ತ
ಹಾ ಮತ್ತೆರಿ ಊಟ ಇನುೂ ಮಾಡಿಲ್ಲಾ ಅಂದ್ರಿ
ಊಟ ಎಲ್ಲ ಮಾಡಬೇಕ್ರ
ಹ್ಮ್ ಮಕ್ಕಳೆಲ್ಲಾ ಹೇಗೆ ಅಂದರೀ
ಹ್ಮ್ ನಮಗ ಈ ಸರಿ ಪಿ ಸಿ ಫಸ್ಟ್ ಇಯರ್
ಹಾ ಹಾ ಸ್ಕೂ ಕಾಲೇಜ್ ಎಲ್ಲ ಚೆನ್ನ ಹಾ ಕಾಲೇಜ್ ಎಲ್ಲ ಚೆನ್ನಾಗಿ
ಹಾ ಹಾ ಕಾಲೇಜ ಸಮಯಕ್ಕೆ ಹೌದ ಡೆಲಿ ಬಸ್ ಬಸ್ಸ ಅಪ್ ಅಂಡ್ ಡೌನ್ ಮಾಡ್ತಾ ಸ್ಕೂಲ್ ಬಸ್ ಇದು ಕಾಲೇಜ್ ಬಸ್ ಪ್ರೊವೈಡ್ ಮಾಡಿ ಹಾ
ಹ್ಮ
ಎಲ್ಲ ಮಾಡಾರ ಮಗಳ್ದ ಇಲ್ಲೇ ಆ ಮನೆ ಹತ್ರ ಆಗತ್ತ ಸ್ಕೂಲ್ ಹ್ ಬರ್ತರ
ಹ ಹೌದ ರೀ
ಮತ್ತ ನಿಮ್ಮ ಹುಡುಗರು ಏನ್ ಮಾಡ್ತಾವ
ನಮ್ಮಡು ಗುರುವ ಇನೋ ಒಬ್ರು ನಾಲ್ಕನೇ ಕ್ಲಾಸ್ ಅದ್ರಿ ಒಬ್ಬಕಿ ಐದನೇ ಕ್ಲಾಸ್ ಅದಾಳ್ರಿ
ಹೌದು
ಹಾ ಇನ್ನು ಇಲ್ಲೇ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹಾಕಿದ್ರ ನಾವು ಇಲ್ಲೇ
ಹ್ಮ್ ಹ್ಮ್
ಹ ಅವರು ಬಸ್ಸಿಗೆ ಹೋಗ್ತಾರೆ ಬೆಳಿಗ್ಗೆ ಹ ಎಂಟೂವರೆಗೆ ಬರ್ತ ಸಿಲೆಬಸ್
ಹ್ಮ್ ಹ್ಮ್ ಹ್ಮ್
ಹ ಬಸ್ಸಿಗೆ ಹೋಗ್ತಾರ ಇಬ್ರು
ನಮ್ ತಂದೆ ತಾಯ ಆರಾಮದಾರ
ಹಾ ಅವರು ಅರಾಮದಾರಿ ನೀವ ಊರಿಗಿ ಬಂದೇ ಇಲ್ಲ ಬಂದ್ ಹೊಬಾಕ್ಬೇಡ್ರಿ
ಎಲ್ಲ ಬರುವಾಗ ನಾನ ಒಂದ್ ಸ್ವಲ್ಪ ಕೆಲ್ಸನಾಗ ಬಾಳ ಬಸಿ ಆಗ್ಬಿಟ್ಟ ನಿಮಗೆ ಬಂದಿಲ್ಲ ಈ ಸರಿ ಬಂದ್ರ ಬರ್ತೆೇನೆ ನ ಹ್ಮ್ ಮತ್ತೆ ನಿಮ್ಮ ಅಕ್ಕ ಆರಾಮದ್ರ ಅವ್ರಲ್ಲ
ಹಾ ಅಕ್ಕಾನೂ ಅರಾಮ್ ಅದರಿ ನಾವು ಹೋಗೇ ಇಲ್ಲ ರೀ ಅವ್ರು ಕರ್ದ ಕರತಾರ ಬಾ ಬಾ ಅಂತೇಳಿ
ಎಲ್ಲ ಈಗ ಎಲ್ಲ ಬಿ ಬಿಸಿಸ ಶೆಡ್ಯೂಲ್ ಆಗಿಟಾವಲ್ಲ ಯಾರು ಯಾರ
ಹ್ಮ್ ಮಕ್ಳಗ ಒಂದ್ ಸ್ಕೂಲು ಅದು ಅಂತಕ್ಷ್ಣನೆೇ ಮನ್ಯಾಗಿನ್ ಮಾಡ್ಕೊಂಡ ಹೋಗ ಹ ಅ್ರ ಮತ್ತೆ ಸಾಯಂಕಾಲ ಅಂದ್ರೆ ಬಂದೇ ಬಿಡ್ತಾರ ಹುಡ್ಗರು ಮತ್ತೆ
ಹೌದೌದು
ಹ್ಮ್ ಮನ್ಯಾಗಿಲ್ಲ ಅಂದ ತಕ್ಷಣ ಮಮ್ಮಿ ಮಮ್ಮಿ ಅನ್ಕೊ ಅಂತಕ ಕುಂದ್ ಬಿಡ್ತಾರ ಸಣ್ಣವರದಾರಲ್ಲಾ ಇನ್ನುೂ
ಹ್ಮ ಹ್ಮ್
ಹಾ ಅದಕ್ಕೆ ಇಲ್ಲ ನಾ ಇನ್ ಮಕ್ಳ ರಜೆ ಇತ್ತಂದ್ರೆ ನೋಡ್ಕೊಂಡು ಹೋಗ್ಬೇಕು
ಹೌದು
ಹ್ಮ ನಿಮ್ಮಸಸ ಅವರು ಆರಾಮದಾರ
ಹಾ ಹಾ ಆರಾಮ ಆರಾಮ ಹೌ
ಹಾ ಕೇಳ್ದ ಅಂತ ಹೇಳ್ರಿ
ಹಾ ಹಾ ಕೇಳಿದೆ ಮೋಸ್ಟ್ಲಿ ಆಮಲ್ಲಿ ಈ ಕಡೆ ಇದ್ದ ರೂಮ್ಗಿದ್ದೆ ಅವರು ಅವರಗನೋ ರೊಟ್ಟಿ ಮಾಡಕ್ ಕುಂತಾರ ಒಳಗಡೆ
ಹೌದಾ ಅ
ಹ್ಮ್ ಹ್ಮ್ ನಿಮೂರು ಮಠಕ್ಕೆ ಬರಬೇಕ ನಾವು ಒಂದೇ ಇಲ ಬಂದು ಬಂದು ದರ್ಶನ ಮಾಡ್ಕೊಂಡು ಪ್ರಸಾದ್ ಮಾಡ್ಕೊಂಡು ಹೋಗ ಬಾಳ ವರ್ಷಗೈತಿ ಬಂದುಲಾರೆ ಹ್ಮ್
ಹ್ಮ ಸಿದ್ಧರೋಡ್ ಮಠ ಮಸ್ತ್ ಐತ